ಎಲ್ಲ ನೋಡಿ ಕಾಶ್ ಇವ್ರಿ ಏನಿಲ್ಲ.
ಏನ್ ಆರಾಮ ಇದ್ದೀರಾ?
ಹಾ ಆರಾಮಿದ್ದೀನಿ ನಾನು ನೀವ್ ಆರಾಮಿದೀರಲ್ವಾ.
ನಾವು ಆರಾಮ ಇದೀವಪ್ಪಾ ಮತ್ತೆ ಏನು ಸಮಾಚಾರ ಹೇಗೆ ನಡೀತಾ ಇದೆ ನಿಮ್ಮ್ ಕಾಲೇಜು?
ಅಷ್ಟೇ ಅದೇನ್ ನಡೀತಾ ಇದೆ ಅಷ್ಟು ಕಾಲೇಜ್ ಹೋಗ್ತಾ ಇದೆ ನಾವು ಹೋಗ್ತಾ ಇಲ್ಲ ಅಷ್ಟಕ್ಕಷ್ಟೆ ಒನ್ಕಾ ಇದೆ.
ಯಾವ ಕಾಲೇಜ್ ನಿಮ್ದು?
ನಮ್ದು ನೋಡಿಲ್ಲಿ ಆ ಕ ಕೃಷಿ ಮಹಾವಿದ್ಯಾಲಯ ಭೀಮರಾಯನ ಗುಡಿ ಅಂತ.
ಹ್ಮ್ ಯಾವ್ ತಾಲೂಕು ಯಾವ್ ಜಿಲ್ಲೆ?
ತಾಲೂಕ್ ನೋಡಪ್ಪು ನೋಡು ಕಾಶಿ ತಾಲೂಕ್ ಇದು ಬರುತ್ತೆ ಅದ್ ಯಾವ್ದಪ್ಪಾ ಶಹಪುರ್ ತಾಲೂಕ್ ಬರುತ್ತೆ. ಜಿಲ್ಲಾ ನೋಡು ಜಿಲ್ಲಾ ಯಾದ್ಗಿರಿ ಬರುತ್ತೆ.
ಹ್ಮ್
ಹಾ ಹಾ ಹೌದು ಯಾದ್ಗೀರಿ ಬರುತ್ತೆ ಏನ್ ಮಾಡೋದ್. ಪರಲ್ಲಾ ಇಲ್ಲೇ ಬಂದಿದೆವು.
ಹ್ಮ್ ಮತ್ತೆ ಏನ್ ಸಮಾಚಾರ ಏನ್ ಹೊಸದಾಗಿ ಹೇಗಿದೆ ನಿಮ್ಮ ವಾತಾವರಣ ಹೇಗಿದೆ ಕಾಲೇಜಂದು.
ಕಾಲೇಜ್ ವಾತಾವರಣ ಅಷ್ಟೇನು ಚೊಲೋ ಇಲ್ಲಾ. ಅಂದ್ರೆ ಹೊರಗಿಂದ ನೋಡಕ್ಕೆ. ಚುಲೋದೆ ಕಾಲೇಜು.
ಹ್ಮ್
ಅದ್ರೆ ಒಳಗಿಂದ ಸ್ವಲ್ಪ ಚೊಲ ಇಲ್ಲಾ ಒಳಗೆ.
ಹ್ಮ್ ಏಕೆ ಹೇಗೆ ಹೇಗೆ ಈಗೆಕೆ ಅನಸ್ತು.
ಹಂಗೆ ಅನ್ಸುತ್ತೆ ಅದು ಸ್ವಲ್ಪ. ಕಾಲೇಜು ಅಷ್ಟು. ಚುಲೋ ಇಲ್ಲಾ. ಅಂದ್ರೆ ಒಳ ಹೊರಗೆ. ನೋಡಕ್ ಚಂದಿದೆ. ಎ ಒಳಗೆ ಮನುಷ್ಯರು ಚೊಲೋಯಿಲ್ಲಾ ಚ.
ಹ್ಮ್ ಹಾ
ಎ ರೊಕ್ಕತ ತಿನ್ನೋದು ಬರೇ ಹುಡುಗರವರ. ಕ ತಿನ್ನೋದು ಆ ನೋಡಿದಲ್ವಾ ಮನ್ನೇ. ರಾಷ್ಟ್ರೀಯ ಸೇವಾ ಸಂಘ. ಕೆ ಕ್ಯಾಂಪ್ ಹಾಕಿದ್ರು ಅಂದ್ರೆ. ಗುಂಪು ಮಾಡಿದ್ರು ಎಲ್ಲ. ಅಂದ್ರೆ ಬೆಂಡೆ. ದಲ್ಲಿ ಬೆಂಡೆ ಬ ದೆ ಅದು ತಾಲೂಕು ವಡಿಗೇರಾ. ಜಿಲ್ಲೆ ಯದ್ಗಿರಿಯಲ್ಲಿ ಹಾಕಿದ್ರು.
ಹ
ಎ ಅಂದ್ರೆ ಯೂನಿವರ್ಸಿಟಿಯಿಂದ ಪಂಡು ಬರುತ್ತೆವ್ರಿಗೆ ಅಂದ್ರೆ ಹಿಂಗೆ ನಡ್ಸಿ ಚೊಲೋ ನಡ್ಸಿ ಅಂತಾ. ಯಾಕಂದ್ರೆ ನಾವು ಈಗಾ. ಎಷ್ಟಂದ್ರೆ ಗೊತ್ ತ್ತಿಲ್ಲ ಒಂದು ಒಂದು ಎರಡು ಒಂದು ಲಕ್ ಕ್ಷದಿಂದ ಎರಡು ಲಕ್ಷ ಬರಬಹುದು ಕಾರ್ ಚಾಚ್ ಮಾಡು ಅಂತ.
ಹ್ಮ್
ಈಗ ನಮ್ಮ ರೊಕ್ಕನೇ ತೊಂಡಿರ್ತಾರೆ ಈಗ ಟ್ಯಾಕ್ಸ್ ರೂಪದಲ್ಲಿ ಅಂದ್ರೆ. ಅಲ್ಲಿ ನೋಡಿದೆ ಅಲ್ವಾ ರಿಸಿಪ್ಟ್ ಹಾಕಿರ್ತಾರಲ್ವಾ ಅಲ್ಲಿ.
ಹ್ಮ್ ಹಾಕಿರ್ತಾರೆ.
ಲ್ಲಿ ಸಪ್ರೇಟ್ ಆಗಿ ಸ್ಪೋ ಇದು ಕ್ರೀಡೆ ಕ್ರೀಡೆಯ ಆಟ ಸಾಮಾನ್ಯಿಗಳ ಅನ್ ತ್ತ ಅಲ್ಲೊಂದು ಸಪ್ರೇಟ್ ಇದೆ ಮತ್ತೆ ರಾಷ್ಟ್ರೀಯ ಸೇವಾ ಸಂಘದ ಕ್ಯಾಂಪ್ ಅಂತ ಸಪ್ರೇಟ್ ಆಗಿ ರೊಕ್ಕ ಮೂರ್ ಸಾವಿರದ ಎಷ್ಟೊ ತಗೊಂಡಿದ್ದಾರೆ ನಮ್ಮಿಂದ.
ಹ್ಮ್
ಅದು ಕೊಟ್ ಟೂ ಮತ್ತ ಮೇಲೆ ಒಂದ್ಸ ಐದನೂರು ರೂಪಾಯಿ ಕೊಟ್ಟಿದ್ದೇವಿ ಅವರಿಗೆ.
ಹ್ಮ್
ಐದನೂರು ರೂಪಾಯಿ ಕೊಟ್ಟಿದ್ದೇವೆ ಸ್ವಲ್ಪ ಖರ್ಚ ಏನ್ ಆಗಿಲ್ಲ ಅಲ್ಲಿವು ಕರ್ಕೊಂಡ್ ಹೋಗೋಕ್ಕೆ ಒಂದ್ ಎರಡ್ ಮೂರ್ ಸತಿ ಬಸ್. ಎರಡ್ ಸತಿ ಬಸ್ಯ್ಯೋಕೆ ಎರಡ್ ಸತಿ ಬಸ್ ಇಲ್ಲ ಎರಡ್ ಸತಿ ಬಸ್ ಒಯ್ಯೋಕೆ ಎರಡ್ ಸತಿ ಬಸ್ ಬರೋಕೆ ಮುಗಿತ್. ಅಷ್ಟೇ ಡಿಜಲ್ ಕಾರ್. ಅಚ್ಚೇನು ಒಂದು ಹತ್ತು ಸಾವಿರ ರೂಪಾಯಿ ಹೋಗಿತ್ ಏನ್. ಐ ಸರಿ ಹೋಗಿ. ಇಲ್ಲಿಂದ ಒಂದು ಎಷ್ ಸುಮಾ ಸರಿ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಕಿಲೋಮೀಟ ಅರವತ್ ಕಿಲೋಮೀಟ್ರ ಹಿಡಿ ಸಾಕು. ಬಸ್ ಡ್ರೈವರ್ ಒಂದು ಎರಡ್ ಸಾವಿರ ಖರ್ಚು ಇಡಿ ಮುಗಿಯತು ಅಲ್ಲೇ ಮತ್.
ಇದ್ರೆ ನೀವು.
ಏನಿಲ್ಲ ನೋಡಿ ಈಗ ಹೋಗೋಣ ಊಟ ಬರೀ ಇಲ್ಲಿ ಏನು ಮಾಡಿಸಿಲ್ಲ ಬರೀ ಮೂರ್ ದಿನ ಅಟ್ಟಕ್ಕೆ ಇರ್ತೇವ್ ಅಲ್ಲಿ.
ಹ್ಮ್
ನನಗೆ ಅದೇ ಅರ್ಥ ಅಲಿಲ್ಲ ಅಲ್ಲಿ ಇದು ವಸ್ತಿನಲೇ ಇತ್ತಲ್ವಾ ಅಲ್ಲಿ ಮುರಾರ್ಜಿ. ಜಿ ವಸ್ತಿನ್ ನಿಲಯ ಅಲ್ಲಿ ಏನಾದಾರರು ರೊಕ್ಕ ಬಾಡಿಗೆ ಕೊಡ್ತಾರಾ ಇವರಿಗೆ.
ಇಲ್ ಇಲ್ಲ ಕೊಡಲ್ಲ ಅದು ಸರ್ಕಾರಿದ್ ಇರುತ್ತಲಾ.
ಹಾ ಹಾ
ಇಲ್ಲಿ ಹ ಈಗ ಮೇಲಿನ ಅಧಿಕಾರಿಗಳು ಅವರಿಗೆ. ಒಂದು ಮೆಸೇಜ್ ಹಾಕಿದ್ರೆ ಆಯ್ತು.
ಅಂದ್ರೆ ಒಂದು ಒಂದು ಹಾಕಿದ್ರೆ ಮುಗಿತು.
ಪತ್ರವನ್ನು ಕೊಟ್ರೆ ಮುಗಿತು ಅವರು ಅವ ಮೇಗಲಿನ ಅಧಿಕಾರಿಯ ಮಾತ್ರ. ತನ ಕೇಳ್ಬೇಕಾಗತ್ತೆ.
ಹೌದು ಕೇಳ್ಬಕ್ ಕೇಳ್ಬಕ್ ಹೌದೌದು. ಹೌದೌದು ಉಚಿತವಾಗಿರುತ್ತೆ ಅದಾಯ್ತು ಈಗ. ಊಟದ ಖರ್ಚು ನೋಡಿ ಊಟದ ಖರ್ಚು ಏನ್ ಬಿರಿಯಾನಿ ಅದೇನ್. ಚಲೋ ಮಾಡಿರ್ಲಿಲ್ಲ ಏನ್ ಹೋಲಿ ಬಿಡ ಏನ್ ಮಾತಾಡ ಕಪ್ಲಿ ಅಲ್ಲ. ಅದೇನ್ ಇರ್ಲಿಲ್ಲ ಅದೇನ್ ಚಲೋ ಮಾಡ್ರಿ. ಟ್ರಿಲ ಅಟ್ಟು ಕಟ್ಟೆತ್ತುು. ಊಟಕ್ಕೇನ್ ಖರ್ಚನಕ್ಕೇನು ಬಾಳ ಮ. ಊಟನೇ ಸಿಕ್ಕಲ್ಲ ಅರ್ಧಕ್ಕ ಅರ್ಧ ಮಂದಿಗೆ.
ಅದೇ ಸಿಕ್ಕಿಲ್ಲ ಹೌದು ನಾನು ಗೊತ್ತು ನನಗೆ.
ಅದೇ ಹಾಕೋದು ಅರ್ಧ ಅರ್ಧ ಚಮಚೆ. ಅರ್ಧ ಚಮಚೆ ಮಾಡ ದೇ ಒಂದು ಬೋಗಣಿ. ಆ ಮೇಡಮ್ ಆ ಮೇಡಮ್ ಅಲ್ಲಿ ಹುಡುಗಿ. ಹುಡುಗಿಯರು ಹಾಸ್ಟೆಲ್ ದಾಗ ಮಾಡೋದು ಹಿಂಗ್ ಮಾಡ್ ಬಿಟ್ಟಿದ್ದಾರೆ ಏನ್ ಮಾಡೋದು.
ಹ್ಮ ಹ್ಮ.
ಹಾಸ್ಟೆಲ್ ದಲ್ಲಿ ಸಣ್ಣ ಬುಗಣಿ ಇರ್ತ ಅಂತ ಸಣ್ಣ ಸಣ್ಣ ಬುಗಣಿ ಒಯ್ದಿದ್ದಾಳೆ ಬುಗಣಿ ಒಯ್ದು ಮಾಡ್ಸಿದ್ದಾಳೆ. ಯಾರಿಗ ಏನತ್ತ ಸಲ್ತಾರೆ. ಹಾಕೋದು ಲಿಮಿಟೆಡ್ ಮೇಲೆ ಹಾಕ್ತಾಳೆ.
ಹ್ಮ್ ನೀವ್ ಎಷ್ಟು ಜನ ಹೋಗಿದ್ರಿ.
ಅಂದ್ರೆ ಒಂದು ನೂರಾ ನೂರಾ ಹತ್ತು ನೂರ ಇಪ್ಪತ್ ಮಂದಿ ಹೋಗಿದ್ದಿದ್ದವ ಅಷ್ಟೇ.
ಮತ್ತೆ ಚಪಾತಿ ಎಲ್ಲರಿಗೂ ಸಿಕ್ತಾ ಚಪಾತಿ ಮಾಡ್ಸಿದ್ರಂತ.
ಚಪಾತಿ ಅನಕ್ಕೇನು. ಫಸ್ಟ್ ಒಂದೊಂದು ಚಪಾತಿ ಎರಡೆರಡು ಚಪಾತಿ ಅಂದ್ರೆಲ್ಲಿ ಲಿಮಿಟೆಡ್ ಅಂದ್ರೆ ಸ್ವಲ್ಪ ಸ್ವಲ್ಪ ತಿನ್ನುವುದಲ್ಲಿ. ಅಂದ್ರೆ ಹೊಟ್ಟೆ ತುಂಬಾ ಯಾರಿಗೂ ತಿನ್ಸಿಲ್ಲಾ ಆಕಿ ಮೇಡಂ ಮೇಡಂ ಮಸ್ತ್ ಮೇಡಂ. ಬಹಳ ಡೇಂಜರ್ ಇದ್ಲು ಮೇಡಂ.
ಹ್ಮ್.
ಬರಿ ರೊಕ್ಕ ಉಳ. ಉಳಿತಾಯ ಮಾಡೋದು ರೊಕ್ಕ ಹೆಂಗ್ ಹೊಡಿಯೋದು ಹುಡುಗರ್ ಬಳಿ.
ಮತ್ತೆ ನಿಮ್ಮ ಗುರುಗಳು ಬಂದಿರಲಿಲ್ವಾ ರಾತ್. ರಾಜ ಚವಾನ್ ಅಂತ ಹೆಸರಿನಿರೀವ್ ಹೆಸ್...
ಬಂದಿದ್ರು ಬಂದಿದ್ರು ಬಂದಿದ್ರು ಅವರು ಅವರು ಇದರಲ್ಲಿ ಪಾಲುದಾರರು. ಅಂದ್ರೆ ಐವತ್ತು ಐವತ್. ಪ್ರತಿಶತ ಐವತ್ತು ಪ್ರಶೀತ ಅವರಿಗೆ ಹೋದ್ರೆ ಐವತ್ತು ಪ್ರತಿಶತ ಇವರು ತಿಂತಾರೆ. ಏನ್ ಮಾಡಕ್..
ಮತ್ತೆ ಯಾವ ಯಾವ ಕ್ರೀಡೆಗಳನ್ನಾಡಿದ್ರಿ ಅಲ್ಲಿ ಕ್ಯಾಂಪಲ್ಲಿ.
ಕ್ರೀಡ ಅನ್ನಂಗ್.. ಕ್ಕೆನು ಚಲೋ ಇರ್ಲಿಲ್ಲ. ಕ್ರೀಡೆ ಆಡೋರು ಯಾರು ಇರ್ಲಿಲ್ಲಾ ಅಂದ್ರಿ. ಚಲೋ ಅಷ್ಟೇನು. ಕ್ರೀಡೆ ಅಂತ ಏನು ಇರ್ಲಿಲ್ಲ. ಸುಮ್ಮನೆ ಅದು. ಕ್ರ ಕ್ರಿಕೆಟು. ಮತ್ತೆ ಖೋ ಖೋ ಖೋ ಖೋ ಖೋ ಇಲ್ಲಾ ಅದು ಏನೋ ಆಡತೆವು. ಅಷ್ಟೇ ಕಷ್ಟೆ ಆಡ್ದು
ದೇಸಿಯ ಆಟಕ್ಕಿರ್ ಆಡಿದ್ರಾ.
ಕಿರ್ ಹಾ ಕಿರ್ ಕಿರ್ ಆಡಿದ್. ನೋಡಿ. ು ದಕ್ಕಿರ ಅಂತ ನೆನಪಾಗ್ತಾ ಅದೇ.
ಮತ್ತೆ ಊರಿನ ಸ್ವಚ್ಛತೆ ಬಗ್ಗೆ ಗಮನ ಕೊಡ್ಲಿಲ್ವಾ ನೀವು.
ಏನ್ ಸ್ವಚ್ಚೆತೆ ಅನ್ನಕೆ ಏನಿತ್ತು ಹೇಳು ರಪ್ಪಲ್ಲಿ
ಮತ್ತೆ ಏನೇನ್ ಮಾಡಿದ್ರಿ ಅಲ್ಲಿ.
ಅಲ್ಲಿ ಕಸ ಬಳ.. ಸ್ವಚ್ಛತೆ ಅದ ಕಸ ಬಳ್ಯೊದು. ಪ್ಪಬರಿ ಅದು ಎನ್ ಇದು ರಾಷ್ಟ್ರೀಯ ಸೇವಾ ಸಂಘ ಅಂದ್ರೆ ಕಸಬಳೆಯವರ ಸಂಘ.
ಹಾ ಅಲ್ಲಿ ಭಾವಚಿತ್ರದ ಸಲುವಾಗಿ ಮಾತ್ರ ಮಾಡಿದ್ರಿ ಹಾಗಾದ್ರೆ.
ಅಂದ್ರೆ ಏನು ಹೌದು ಹೌದು ಕರೆಕ್ಟ್.
ಮತ್ತೆ ಗಿಡ ಅದು ನೆಟ್ರಾ ಏನು.
ಗಿಡ ಏನ್ ನೆಟ್ಟಿಲ್ ನೋಡಪ್ಪು. ನಮ್ದು ಅದು ಕೆಲ್ಸ ಅಲ್ವ ಅದು ಸಮಯ ವ್ಯರ್ಥ ನಮ್ದು ನಮ್ದು ಸಮಯ ವ್ಯರ್ ಥ ಮಾಡೋದಕ್ಕೆ ಕರ್ಕೊಂಡ್ ಹೋಗಿದ್ದರು ಅಂತ.
ಮತ್ತೆ ರೊಕ್ಕ ತಿನ್ನಲು.
ಹಾ ರೊಕ್ಕ ಮ ಮಾಸ್ತರ್ ಮೇಡಮ್ ಅವರು ರೊಕ್ಕ ತಿನ್ನಲು ಮಾಡಿರುವ ಸಂಚು.
ಹ್ಮ್
ಕರೆ ಹೇಳ್ಬಕ್. ಯಾಕಂದ್ರೆ ರೊಕ್ಕ. ಬಾಳ ತಂತಿದ್ದಾರೆ ಅದರಲ್ಲಿ ಬಹಳ ಕಂಡಪಟ್ಟೆ. ಅಂದ್ರೆ ಕಂಡಪಟ್ಟಿ ಏನ್. ಕ್ಕೆ ಹೇಳ್ಬಾರ್ದು ಅಷ್ಟು ಪರೇ ತಿಂದಿದ್ದಾರೆ.
ಹ್ಮ್ ಮತ್ತೆ ಯಾವ ಯಾವ ಗುರುಗಳು ಗುರುಮಾತ ಯಾರ್ ಇದಾರೆ ನಿಮ್ಮ ಬಳಿ.
ನಮ್ಮ ಬಳಿ ನೋಡಿ ಗುರುಮಾತೆಯರು ಕಂಡ ಪಟ್ಟಿದ್ದಾರೆ ಮ. ಗುರುಮಾತೆಯರು.
ಹೌದು ಜ್ಯೋತಿ ಮೇಡಮ್ ನಿಮ್ಮ. ಇರ್ತರ ಗುರು ಮಾತೆ
ಹೌದು ಗುರುಮಾತೆ ಬಹಳ ಡೇಂಜರ್ ಗುರುಮಾತೆ ಅವರು ನಮ್ಗೆಲ್ಲ ತಮ್ಮ. ಮಂದಿರ ಅಂತಾರೆ ತಮ್ಮಂದಿರ. ಅ ತಂಗಿ ತಂಗಿದೀರೆ ನೀವು ನೋಡಿ ನನ್ ನಂದು ಪಸ್ ನಂದು ಪಾಸ್ ಆಗ್ಬೇಕಂದ್ರೆ ನೀವು ಓದ್ಬೇಕ್. ಕಗುತ್ ಮತ್ತೆ ನೋಡಿ. ಹ ತಮ್ಮಂದಿರೆ ಅಂತ್. ಮಾತಾಡೇ ನಮ್ಗೆಲ್ಲಾ. ಮೇಡಮ್ ಅವರು. ಮತ್ತೆ ಇವರಾರೆ ಅವರ ಹೆಸರೇನು ಸ್ನೇಹಲ್ಗಿರಿ ಮೇಡಮ್ ಅಂತ. ಬಹಳ ಚಲೋ ಮೇಡಮ್ ಅನ್ಸ್. ತ್ತ್ ಅನ್ಸುತ್ತಾರೆ ನೋಡಕ್ಕೆ. ಆದ್ರೆ ಒಳಗೇನಿದೆ ದುಷ್. ತೋಗೋಳ್ಡ್ ನಮ್ಗಏನ್ ಗೊತ್ತು?
ಹೌದು.
ಹೇಳೋದಾಗಲ್ಲ ಯಾರ ಹೆಂಗೆ ಇರ್ತಾರೆ ಅಂತ.
ದರ ನಿಮ್ಮತ್ರ,
ಇದು ಇವರು, ಅವ್ರ ಹೆಸರನು? ನನ್ಗ್ ಅರ್ತ ಅ ಇಲ್ಲ. ಡೊರೆಮನ್ ಅಂದ್, ಯರು ಹುತ್ತ. ಅವರ ಅವರು ಮಾತ್ರ ಇಲ್ಲಿ, ಬಿ ಇದು ಬಿ ಗುಡಿಯ ಡಾನ್ ಇದ್ದಂಗೆ ಅವ್ರು,
ಡಾನ್, ಹ
ಡಾನ್ ಅಂದ್ರೆ ಅವರು ಡೊರೆಮಾನ್. ಕರೆ, ಕರೆ.
ಹ್ಮ್.
ಕರೆಡೂರಮನವರು ಡೊನಿಡ್ಡಂಗೆ.
ಮತ್ತೆ ಡೋರಾ ಅಂದ್ರೆ ಜ್ಯೋತಿ ಮೇಡಮಾ,
ಹೌದು ಜ್ಯೋತಿ. ಕರೆ ಕರೆ ಕಖರೆ ಜ್ಯೋತಿ. ಆ ಜ್ಯೋತವರು ಡೋರಾ,
ಮತ್ತೆ ಶಾಮರಾವರು ಏನಾಗ್ಬೇಕು?
ಅರೆ ಅವ್ರ ಮ ಇಬ್ಬರ ಮ, ಕ್ಕಳು.
ಓಹೋ.
ಹಲೋ ಅದೇ ಡಡೋರಿಯಾ ಮಕ್ಕಳುರಿಬ್ರು.
ಹ್ಮ್ಹೂ ಮೊನ್ನೇನು ಯೋಗ ದಿನಾಚರಣೆ ಮಾಡ್ಸಿದ್ರಂತೆ,
ಹೌದು ನಾ ಇರ್ಲಿಲ್ಲ. ಅದು ತೆಅಲ್ವಾ, ಸ್ವಲ್ಪ ನಾಮೇಲೆ. ಅದೇ ಊರಿಗೆ ಹೋಗಿದ್ದೆ. ಸ್ವಲ್ಪ ಕೆಲ್ಸ ಇತ್ತು ಊರಲ್ಲಿ,
ಹ್ಮ್.
ಊರಿಗೆ ಹೋಗಿದ್ದೆ ಏನ್ನಾ ದಲ್ಲಿ ಭಾಗವಹಿಸಲಿಲ್ಲ ನಾನು ಅವ್,
ಹ್ಮ್ ಆ ಯೋಗ ದಿನಾಚಾರ ರಲ್ಲಿ ಶಾಮರಾವಿನ ಮಕ್ಕಳಾದ ಇ ಒಬ್ಬವನು ಬಂದು ವೀಡ್ಯೊ ಮಾಡಿದಾನಂತೆ.
ಅಂದ್ರೆ ಹಾ ವೀಡಿಯೋ ಮಾಡಿ ಏನ್ ಮಾಡಿದ್ದಾರೆ ಅದು ವಿಡಿಯೋನ?
ಆ ವೀಡಿಯೋನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ.
ಹಾ ಅದು ನೋಡೆ ಇಲ್ಲ ನಾನು.
ನೋಡಿ ತಪ್ಪದೆೇ ನೋಡಿ ನೀವು.
ಅಂದ್ರೆ ಚಲೋ ಮಾಡಿದಾನ?
ನಾವು ಅವರು ಸೆಲ್ಫಿ ಸ್ಟಿಕ್ಕೆಲ್ಲ ತಂದಿದ್ರು ಆ ತನ್ನ್ ತರುವುದರ ನೋಡುವಲ್ಲೆ ನ್ ಅವ್ರ್ ಕಡೆ. ಐಫೋನ್ ಏನು ಸಾಮಸಂಗ್ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾಫೋನ್ ಇದೆ ಅಂತ ಮಾಡಿದೆ ನಾನು.
ಅವ ಶಾಮರಾವ್ ಗ್ರೂಪಲ್ಲೇ ಶಾಮರಾವ್ನ ಇದರಲ್ಲೇ ಬಿಟ್ಟಿದ್ದಾನ?
ಹಾ ಬಿಟ್ಟಿದಾರೆ.
ಆಯ್ತಾಯ್ತು ತೋಪ್ಪ ನೋಡ್ತೇನೆ ಆಮೇಲೆ ಹಸ್ತೇನೆ ನಿಮ್ಗೆ ಆಯ್ತಾ.
ಆಯ್ತಾಯ್ತು.